ಹ ಮಸ ಹಾ ಹಾ ಮಸ್ತ್ ಮಸ್ತ್ ಮಸ್ತ್. ನಾವೇ ಮೊಳಗ ನಾ ಗೌರಳಿಸ.
ಯಾವ್ರರು ಹೊಡದ್ರ ಅಂದಂಗ ಆಯ್ತು.
ಕ ಸಿಗರೆಟ್ ಪಡೆ ತೋಡ ಗಾಂಜಾ ಒಂದೋಡ ಹಾ ಅದೇ ಮತ್ತೆ. ಹ ಬಕಸ
ಸೆರೆ ಜೋರರ್.
ಎಲ್ಲೋಗ ಕಾಸ್ ಬಿದ್ದೈತ್ ನೋಡ್ ಪೂರೆ.
ತಿಂಡಿ ಆಯ್ತು ಮತ್ತೆ ಯಾಕ ಒಳಗಂಟ್ರ ಅವ್ರು.
ನೀರ್ತಪತ. ಹಾ ನಶೆದ ಕೊ ಟಾಸ್ತ
ಟಸ್ ಕಾಕಂತಕ ಪ ವರ್ಲ್ಡ್ ಬೆಸ್ ಕತ್ ಗ್ರೂಪ್ ನಗ ಎಲ್ರ್ದುು ಹಾಕಿನಿ ಮೂವರ್ದು ಹಾಕಿನಿ ಅಸೈನ್ ಮಾಡ್ಸಂತಗೆಸಿ. ಮಾಡಸ್ತಾರ ತೋ ಅದು ಮಾಡ್ಸಿದ್ ಮಾಡ್ ಮಾಡಿಸ್ತಾರ್ ಮಾಡಸ್ಲಿಕ್ಕನು ಬರೀ ನೀ ಮಾತಾಡಿದರೇ ಜಮಾ ಬತದು. ಬರ್ತೈತಿ ಒಂದ್ಸಲಕ್ ಒಮ್ಮೆ ಆಗಂದ್ರೆ. ಹಿಂಗ್ ಮಾಡಿದ್ರೇನೆ ಹೆಂಗ ಮಕ್ಳ ಆಗಂದ್ರ ಹೆಂಗ ಹಿಂಗ್ ಮಾಡಿದ್ರೇನೆ ಮಕ್ಳ ಆಗಂದ್ರ. ಮಾಡಿದ್ಗಾನ ಮಕ್ಳ ಹಂಗ ಒಂಬಕ್ ತಿಂಗಳ. ಎತ್ತು ಒತ್ತು ಸಲಹೆ ಮಾಡಿ. ಆಮೇಲೆ ಉಡ್ತಿವಿ ಒಂಬತ್ತನೇ ತಿಂಗಳದಾಗ ಉಡ್ತೀ ಒಮ್ಮೆ ಹು
ಒಮ್ಮೇಲೆಗೆ ಹುಟ್ಟುಸ್ತೀನೀ ಅನ್ನು. ಹೆ ಇಲ್ ಬಾರೋ ಒಮ್ಮೆಲೆ ಹುಟ್ಟುಸ್ತೀನಿ ಹೇ ಬರ್ರೋ. ಹ್
ಮತ್ತ ಎಲ್ಲಾ ತೊಯ್ಯಂಗ ಆಗೈತಪ್ಪ ಡ್ಯಾನ್ಸ್
ಹ ಪವಿತಿ ತೋರಿಸ್ಕೊಂಡಿದ್ದೀವಿ
ಕಲ್ಯ ನೀರುಳ್ದವ
ನೀರುಳಿಸಿ
ನೀರುಳಿಸಿ ನೀರುಳದ
ಹ
ಏ ಅಲ್ಲಾ ಹೇಳದ
ಕಂಡಪ
ಬಿಟ್ರ ಅಲ್ಲೇ ಆಸಿಗೆ ಕೊಟ್ರ ಮುಕೊಂಡ್ ಬಿಡ್ತಿದ್ದೀವಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತ ಊಟ ಅಂತ ಪದ್ದಸರಿ ಆಗೇತಲ್ಲ ಈ ಕಡೆ ಏ ಹಿಂದೆ ಹಿಂದೆ ನೋಡು ಈ ಕಡೆ ಚೂಡು ಎಲ್ಬೆಕ್ ಅಲ್ಲೆ ನಮ್ ಜನ ಎಲ್ಬೆಕ್ ಅಲ್ಲೇ ರೆಸ್ಟ್ ಮಾಡ್ತಾರಪ್ಪ ನಮ ಜನ ಇಂತ ಜನ ಐ ಡೋಂಟ್ ನೋ ಅಪ್ರೋ
ಹ ಹಜಾರತರ ಚ ಹಫೋನ್ ಕಾರ್ರ್ಯಾಪ್
ಗಣ್ಯಾ ಏ ಕಟ್ ಮಾಡ್ಬೇಡ ಮತ್ತ ಗಣ್ಯಾ
ಹ ಹ ಸರಿ ಯಾರ
ಇನ್ ಹೇಗಿಲ್ಲ ಅಂಟಿ ನನಗ್ ಕೇಳಕತ್ತಾರ ಐ ಡೋಂಟ್ ನೋ ನ ತೀರ್ಸಂದೆ ಹ
ಕಾಲಷದು ಚಲ
ಕಾಲ್ ನಕ್ಸಾಗತ್ತವಾ
ಪೌಸೆ ರಪಿಡ್ ರೆಪಿಡ್ ವ ಮಾಡೋ
ರಪಿಡೋ ಪಯಣ ಸಾಗುತ್ತಿರಲಿ ನಮ್ಮದು ಅಂತ ನೆಡ್ಕೊಂಡು
ಬರೋ ಟ ಮಾಡ್ಲ ಹಗೆ ಸ್
ರಾತ್ ಏನ್ ಮಾಡ್ತಿ ಇ ಸತ್ನಯಾಗ ಏನ್ ಬರ್ತಾರ ನೋಡಿ ಕಾಮನ್ ಸೆನ್ಸ್ ಇಲ್ಲ ಕಾಮನ್ ಸೆನ್ಸ್
ನ್ಸ್ ಕಮನ್
ಎಷ್ಟಕಾಯ್
ಕೇಳಿಸ್ಕೋಮಾರಾ ಮತ್ತೇನೆಲ್ಲ ಪಾ
ಟೈಮ್ ಇಲ್ಲ ್ಮ್ ಎಲ್ಲಿ ನಿಂತ ವಾಶ್ ಮಾಡ್ತಾನ ಮರ ಈ ತಾತ ಬಂದು ಈ ಕಡೆಸ ಸೈಡ್ ನ ಎಂತಯತಾರ ಪಾಲೆ ಅಂಟಿನ ಕಾಣ್ಲಿಕ್ಕನ್ಲ್ಲ ನಾನು ಕೂಡದ ನಿಷೇಧಾಗ ಎ
ನೀ ನೋಡ್ಬೇಕ ನ ಮಸಾಲ ನೀರುಷ್ಟ ಕರಡ ಬರೋ
ಹ ಸ್ಪೀಕರ್ ಬರಲ್ಲ ಅಷ್ಟೇ ಅದು ಎಷ್ಟೇ ಅದು ಅಂದ್ರ ಎಷ್ಟು ಕರೆಕ್ಟ್ ಕೇಳ್ತೈತಿ ಅಂತ ಕೊಡೋಣ ಸ್ವಲ್ಪ ನೀರು ಧ್ವನಿ ಹೋಗಿದಣ ಮತ್ತೇನಪ್ಪಾ ಸಮಾಚಾರ
ಹ್ಮ್
ತಕ್ಕಾಗದ ನಗರೋಗ ಒಂದ್ ಐದ್ ಸಾವಿರ ಕೊಡ್ತಿನ ಅಂದ್ರ ಮಾತಾಡಿದ್ರ
ನೀರ್ ಕುಡಿತೇನೆ ಗಣೇಶ
ಇಲ್ಲೆದವ ಕುಡಿತ ಇಲ್ಲೆದವ ಕುಡಿ
ಏನ್ ನಗ್ತಾರಲ್ಲ ಅವ್ರು ಮತ್ತೆಂತ ಸಮಾಚಾರ ಆರಾಮಯ್ತ್ ನೋಡ್ ಜಿಂದಗಿ ನಿಮ್ಮದ
ಏ ಹೌದು
ರಾಮ್ ಬಲೆ ಡ್ಯಾನ್ಸ್ ಹೊಡದನಪ್ಪ ಎಲ್ಲಿ ನನಗೆನ ಮುಂಜೆಲೆದ ಎಲ್ಲಿ ಬೂಳ್ತಾನ ಗೊತ್ತಿಲ್ಲ ಹ ಒಂದ್ ಪ್ಯಾಕ್ ಸಿಗರೇಟ್ ಖಾಲಿ ಮಾಡ್ಯಾನ ಆಮೇಲೆ ಜಗ್ಗು ಜಗ್ಗು ಜಗ್ಗಾನಪ್ಪ ಅನಿಕೇತ
ಹ ಹ
ಕಾಣವಲ್ಲಲೊನಿನ ಪೋಟೋದಾಗ
ಬಲೆ ಪಡ್ದನಪ್ಪಾ ಆದ್ರೂ ಬಲೆ ಜಗ್ನವತ್ತ ಹಾಗಿದ್ದ ಅಲ್ಲ ಅಂತಷ್ಟ
ಆ
ಏ ಏನ್ ಕಾಣ್ತದಂತೆ ಏನ್ ಕಾಣತದಂತ ಹೊಂಟ್ರಿ ಮನಿ ಅದವ ಸುಮ್ ನಡ್ರಿ
ಹ್ಮ
ಲೇ ನಡಿಲೇ ಆದ್ಯ ನೀನೇ ಫೋನ್ ತೊಂದಿ ಯಾರನ್ನ ತೊಂದ್ರ
ಬೋಸುಡಕೆ ಮನ್ಸ ಮಾಡಿದ್ರ ನಾಳಿಗೆ ತೊಂತೀನ್ ಫೋನ್ ಮಗನ ಯಾಕ್ ಬಿಟ್ಟೀನಿ ಕತ್ತಲಲ್ಲಿ ಕರಡಿಗೆ ಜಾಮು ನು ತಿನ್ಸಕ್ಕೆ ಯಾವತ್ತು ಬಾರದ್ರಿ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ ಯಾವತ್ ಹೋಗ್ಬಾರ ದ್ರೀ
ಹ್ಮ ಅನ್ನಲೆ ನೀ ಹ್ಮ ಹ್ಮ ಹ್ಮ
ಗಣೇಶ ಒಂದ ಸಾಂಗ್ ಅಳ
ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಪ್ರೇಮಿನಿ ನೀನು ಯಾರು ನನ್ನೆ ಪ್ರೀತಿ ಅಂತ ಮಡಿ ಅಂತ ಹೇಳಿ ಕೊಟ್ಟೋರು ಯಾರು ಇದೇನ ಪ್ರೀತಿ ತೀ ಆಟಾ
ಏ ಹಾಡ ಬಂದ್ ಮಾಡಸ್ರಿ ಅವನ ಕೈಯಾಗ ಯಾರ
ಭಾಗಲಕೋಟೆ
ನಿಂತಾಳ ಗಡಿ ಬೀಡಿ ಕಿ ಮತ್ತೇನಪ್ಪಾ ಸಮಾಚಾರ ಎಲ್ಲಾ ಆರಾಮದಲ್ಲ ಎಂಡರು ಮಕ್ಳು ಹೆಂಗದಾರಪಾ ಗಣೇಶ
ಗಣೇಶ ಎಂಡ್ರ
ಹಾಲೋ ಏಕೋ ಹೆಂಡರು ಮಕ್ಕಳು ಹೆಂಗ ಅದಾರ?
ಏ ಏನ್ ಬಂದಂಗ ಆಯ್ತ ಇಲ್ಲ ಮಾರಾಯ? ಆಕ್ಯಾ ಪಜ್ಜೆ ಹಾಕ್ಯಾನ ಪಜ್ಜ ನೀ ನೋಡ ನೀನ್ ಹುಡು ಹುಡುಗಿ ಚಪ್ಪಲ ಹುಡುಗಿ ಹೇಳಿ
ಪಾಸ್ ಆತ ಹಾ ಹೌದ ಹೌದ ಹಂಗೆ ನೋಡ ಪೇಮೆಂಟ್ ಣೇಶನ ಅವ ಎಲ್ಲಾ?
ಅವರಕೀ ಸನೊಂದ ಇತ್ತ ಒಲೋ ಮಾರಯಾ ಇವು ಅಂದಾ ಜಸ್ಟ ಒಂದ್ ಎರಡ ಸೆಕೆಂಡ್ ಮಿಸ್
ಮತ್ತ ಏನ್ ಅಪ್ಪಾ?
ಬಾಳ ನಾಟಕ ಮಾಡಕತಾನ ಇಲ್ಲ ಅಲ್ಲ ಲೇ ಇಲ್ಲಿ ಇಲ್ಲ ಲೇ ಸುಮ್ಮ ಕುಂದರ್ ಅಕಿದ ವಿಡಿಯೋ ಐತಿ. ಎಲ್ಲಾ ಮಾಡಿನಿ ಹ ಅದ ಏನ್ ಹಾ ಹೇಳ.
ದಿಸ್ ಬಾಯ್ ಇಸ್ ವೆರಿ ಲಕ್ಕಿ.
ಏ ನೀ ನನ್ ಕಯಾಗ ಕೊಡೊ ಮಾರಾಯಾ ನೀ ಮಾತಡ ಬೇಡಾ ಅಕ್ಕಿ ಹೆಂಗ್ ರೇಗುಸೋದು ಗೊತ್ತ ನಿಂಗ ಏನು ತಿಳಿಯಂಗಿಲ್ಲ.
ಕಿತ್ತು ಹೋಗೈತಿ ಒಟ್ಟ ಹಾ ಕಾಲಗ ಹೋತ ಅಕ್ಕಿ ಇಂದಗಸಾ ಹಾಂಗ್ ಫುಲ್ ಹೋಗಿಲ್ಲಾ ಅಳ ಮಾರಾಯ ಹೊಲಗೆ ಹಾಕ ಈಗ ಈಟೇ ಈಗ ನಾಳೆಗೆ ಎಲ್ಲನ ಕಂಡ್ರಂದ ಹಾಕ್ಸೋನ್ ಅಳ್ ಡೋಂಟ್ವರಿ ಚಿನ್ನ. ಐ ವಿಲ್ ಆಲ್ವಸ್ ವಿತ್ತ ಯು
ಒಳೆಗರಪ್ಪ ಆಯ್ತು
ಮತ್ತ ಏನ್ ಸಮಾಚಾರ?
ಇವರು ಕುಡದ್ರು ಕೂಡ್ಲಾರಂಗಪ್ಪಾ ನಿಶೇನೇ ಏರಿಲ್ಲಪ್ಪಾ ಗಣೆ?
ಏ ಬಾರೊ ನೀನ್
ಹಾ ಗಣ್ಯ ಇವು ಕುಡ್ದಾವಲ್ಲ ಮೂರು ಕುಡಿದ್ರು ಕುಡ್ಲಾರಂಗಗ ಇವ ನಿಶೇನೇ ಏರಿಲ್ಲ ಇವ ಕ ಹೆಂಗ ನಿಶನೇ ಏರಿಲ್ಲ ಇಲ್ಪಾ ರಾಮ? ನೀನು ಕುಡಿಯೋಕ ಹೋಗು ರಾಮ ನಿಷೇ ಏರೀತಿ ಏರಿಲ್ ನಿಮ್ಮಗ ಏರ ಇಲ್ಲ ಅಂತ ಇವ್ರಿಗೆ ಏಟು?
ಅದೇ ನೀ ಈಗ ಬಸ್ಯಗ ಕುಡಿದಿದ್ದೆ ಮಗ ಜಳಕ ಮಾಡ ಬರೋಗ ಮಿಸ್ ಮಾಡಕೊಳ್ಳದು ಬೇಡ ಆಮೇಲ್ ಬರ ಹೊತ್ನ್ಯಾಗ
ಐದೂ ವರಿ ಆಯ್ತು ಐದೂ ವರಿ ರಾಕ್ ಬೀಚ್ ಎಲ್ಲ ಸ್ಯಾನಿಟ್ರಿ ಬೀಚ್ ಅಂದರ ನೀನೂ ಅದೇ ಮಾತಾಡಿ ಮುಂಜಾನೆ. ಕೇಳೇತ ಅಂತ ಹೇಳ? ನಿಮ್ಮ ನಿಮ್ಮ ಕೋಡ ಸೇರ್ ಸೇರ್ ನಾನು ತಟ್ಟಗೇನಿ .
ತಟ್ಟಾಗಿ ಬಿಸಿಲು ಮಾರಾಯರೆ ನಾನ್ ಸುಮ್ಮ ಏ ನಿಮ್ಮವ್ವನ್ ಅಂತ ಬರಿ ಅರ ಅರ್ಜಂಟ್ ಐತಏನ್ನ್ ಮಾತಾಡ್ಕೊಂತ ಹೊಂಟಿ ನಿನಗ ಏನ್ ಹಿಡ್ಕೊಂಡೈತೆ ಏನ್
ಹತ್ರುಪಾಯಿಕೊಂದು
ಸುಮ್ಮ ಮಾತಾಡ್ಕೋಂತ ಹೋಗೋದಕ್ಕ ಆಗಲ್ಲ ಏನ್ ನಿನಗ ಈಗ ಹಾ ಕಾಲೀ ಫಾಲ್ತು ಹೊಂಟಿರ್ತಿ ಸುಮ್ಮ ಮಾತಾಡ್ಕೊಂತ ಹೋಗೋದಾಗಲ್ಲ? ಏನ್ ಲೇ ಪಾ ನೀನ?
ಅದ ಹೇಗಿರ್ತರ ನೋಡ ಅದರ ಸಂಬಂಧಿ ಮೀನ ಮಾಡತಾನ ಈ ರಾಜಾ ಮಾಡ್ತಿದ್ದ ನೋಡ ಮಾಡುವ ಅದು ವಿಡಿಯೋ ಮಾಡದು ರಕ ಹಾ ಅವರೇ ಫೋನ್ ಕೊಡ್ತಾರೆ ಅವ್ರೇ ಒರೇ ಮಾಡ್ತಾರೆ ಮಂಗಗಳೂರ್ದಾಗು ಮಾಡ್ಯ
ಹಾ ಎಷ್ಟು ಅಮೌಂಟ್
ಹೇಡಿಕ ಮತ್ ಹತ್ತು ನಿಮಿಷಐತ್
ಏ ಎಷ್ಟ ಅಮೌಂಟ್ ಎಷ್ಟ ಐವತ್ ಸಾವಿರ ಕೊಡ್ತಾರಂತ ಕಟ್ ಮಾಡ್ಯಾನ ಶಂಟಾ ಮಾಡ್ತೀವಿ